ಅದೇ ಹೇಳತ್ತು ಹೋಗದತಂದ್ರೆ ಸರಿ ಅಂದಿ
ಹಾ ಹೌದು ಈ ಇವಾಗ ಇವಾಗ ಹೋಗಿದಾಗ್ಲ ನಮ್ ಚಿಕ್ಕಾಪ್ಪರ್ ಮಾಗ ಒಬ್ರು ಸಿಕ್ಕಿದ್ಲು
ಹಾ
ಅವಳ್ದು ಬಿಕ್ ಆಯ್ತು ಈ ಕಂಪ್ಲೀಟ್ ಆಯ್ತು
ಹಾ
ಅದಕ್ಕೆ ನಮ್ ಚಿಕ್ಕಪ್ಪನು ಎಡಿದಂತ ಓದ್ಕೊಂಡ ನೀನ ಅನ್ಬಿಟ್ಟ ಆ ಅವ್ಡಾಕಿಂಗ ಓದ್ಕೋತ ಇದೀ ನಾನು ಕ್ಲಾಸು ಜಾಯ್ನ್ ಆಗಿದ್ದೀನಿ ಇನ್ಸ್ಟಿಟ್ಯೂಷನ್ಗೆ
ಹ್ಮ್
ಹಂಗಂತ ಹೇಳ್ತಾ ಇದ್ಲು
ಹ್ಮ ಹಂಗಿರ ಒಂದ್ ನಿಂಂತ ಟಿಕಿಟ್ ಬೇಕತ್ತ
ಹ್ಮ್
ಹಾ ದೀಪಜಿ ನ ದೀಪಜ
ಇ ಹಾ ಯು ಫಿ ಐ ಹ ಹ
ಹ
ಹಲೋ
ಹಾ ಹೇಳು ಹೇಳು
ಏನ ಹೇಳ್ತಿದ್ದಲ್ಲಾ ನಿಮ್ ಚಿಗಾಪ್ಪಾ
ಅದೇ ನಮ್ ನಮ ಚಿಕ್ಕಪ್ಪ ಇದ್ದಾರಲ್ಲ ಇನ್ಸ್ಟಿಟ್ಯೂಷನ್ ಇನ್ನೊಬ್ರು ನಮ ಚಿಕ್ಕಪ್ಪ ಚಿಕ್ಕಪ್ಪ ಇನ್ನೊಬ್ಬಳು ಮಗಳಿದ್ದಾಳೆ
ಹಾ
ಅವ್ಳುನ ಜಾಯ್ನ್ ಮಾಡಸ್ ಜಾಯ್ನ್ ಮಾಡಸ್ಕೊಂಡ್ರಂತೆ
ಅಲ್ಲೇ ಅಲ್ಲೇ ಮಾಡಸ್ಕೊಂಡ್ರ ಅಂತ
ಹಾ
ಹ್ಮ ನಿನ್ ಕೆಲ್ಸ ಕಮ್ಮಿ ಆಯ್ತುಂಬೀಡು
ಇದಕ್ಕೆ ಓದ್ಕೊಳಕೆ ಕೆಲ್ಸಕ್ಕಲ್ಲ
ಗೊತ್ತಾಯ್ತು ಅಲ್ಲಿ ಏನಾದ್ ವರ್ಕ್ ಇದ್ರೆಗೆ ಎಕ್ಸ್ಟ್ರಾ ವರ್ಕ್ ನೀ ಮಾಡ್ತಿದ್ದಲ್ಲಾ
ಹಾ ಹಾ ಅವಳ ಇಲ್ಲೇ ಆನ್ಲೈನ್ ಅವಳ ಅಲ್ಲೇನ ಇಲ್ಲ
ಹಾ ಊರ್ಲ್ಲಯ
ಹ್ಮ ಸರಿ
ಅಂದ್ರೆ ನಮ್ ನಮ್ ತಾತ್ ತಾತ್ ತತ ಇದ್ದಾರಲ್ಲಾ ತಾತವ್ರ ಅಣ್ಣನ್ ಮಗನ್ ಮಗಳು
ಹ್ಮ್
ಹ ಅಥರ
ಓದ್ಕಂದ್ರೆ ಸರಿ ನಾನ್ ಹೋತ ನೀನ್ ನೀನ್ ಬೇಗ ತಗೋಳ್ಷ್ಟೇ ಅವ್ರ ತಗೋ
ನಾನ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನೋಟಿಫಿಕೇಶನ್ ಏನಾರು ಆಗಲಿ ಒಂದ್ ಜಾಬ್ ಮಾಡ್ಕೊಬಡ್ಬೇಕು ಭೂಮಿಗೂ ಹದ್ನೇ ಅಂತೀನಿ ನಿನು ನಿನ್ ಅವಳ್ದು ಬೇಗ ಆಗುತ್ತೆ ಆಕ್ಚುಲಿ
ಅ ಅವ ಮಾತಾಡ್ದ ಅವ ಸುಮಾರು ಟೈಮ್ ಮಾತಾಡ ಸುಮಾರು ಮಾತಡ ಹ ಇನ್ ಬಾಗ ಮಾತ್ರ ಅವೇ ಅ ಟಾಸ್ಕ್ ಬಗ್ಗೆ ಮಾತಾಡ್ತರಿ ಆಮೇಲೆಲ್ಲ
ಹಾ ಹಾ ಅವಳ್ದು ಪಾಪ್ಪ ಅವ್ಳು ಅವಳ್ದು ಅಷ್ಟೇ ನಾನ್ ಅವಳಗಿಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕೋ ಬಟ್ ಅವಳ್ದು ಬೇಗ ಆಗುತ್ತೆ ಆ
ನಾವ ಓದ್ತಾಳ ಅಂತಯ ಅವಳ ಜಾಸ್ತಿ ಓದ್ತಾಳ
ಹಾಗಲ್ಲ ಅವಳ್ದು ಪಿ ಡಬ್ಲ್ಯೂ ಬರುತ್ತೆ
ಪಿ ಡ ಬ್ಲೂಯೂ ಆ
ಹಾ ಇದು ಪಿ ಹೆಚ್ ಹ್ಯಾಂಡಿಕ್ಯಾಪ್ಟ ಬರುತ್ತಲ್ಲ
ಹಾ
ಅದು ಬರದ ಅವಳಿಗೆ ಅವಳಗ್ ಸ್ವಲ್ಪ ಕಾಲ್ ಸ್ವಲ್ಪ ಇದು ಏನ್ ಪ್ರಾಬ್ಲಮ್ ಇಲ್ಲ ಪಾಪ ಕಾಲ್ ಸ್ವಲ್ಪ ಇದು
ಹ್ಮ್ ನಡಕ್ ಆಗಲ್ಲ ಅಂತನ
ನಡೀತಾಳೆ ಅದೆಲ್ಲ ಏನಿಲ್ಲ ಕಾ ಕಾಲ್ ಸ್ವಲ್ಪ ಒಂಚೂರು ವರ್ಗಿ ಈ ಕಡೆ ಟರ್ನ್ ಆಗಿದೆ ಅಷ್ಟೇ ಅದು ತನ್ ಏನ್ ಗೊತ್ತಾ ನಮಗಿಂತ ನಲವತ್ತ ಮಾರ್ಕ್ಸ್ ಐವತ್ ಮಾಕ್ಸ ಕಡಿಮ ತಗೋರು ಆಗ್ಬಿಡುತ್ತೆ
ಹಾ
ನಾವು ಸ್ವಲ್ಪ ಫೈಟ್ ಕೊಡ್ಬೇಕು ಅಷ್ಟೇ
ಈಗ ಪ್ರಾಬ್ಲಮ ಆಗಿರೋದಲ್ಲ ಮೊದಲಿಂದನು
ಮೊದ್ಲಿಂದನು ಇತ್ತು ಅವಳ್ಗೆ
ಹೌದು
ಹ್ಮ್ ನೀ ಹಂಗ ನಾನ್ ಹೇಳ್ದ ಅಂದ್ಬಿಟ್ಟ ಅವಳತ್ರ ಏನು ಮಾತಾಡ್ದ ಹ ಕೇಳಕಲ್ಲ ಹೋಗ್ಬೇಡ
ಏ ಈ ತರ ಯಾರ್ಕಳದಾರ
ಅಲ್ಲ ಅಲ್ಲಾ ಈ ಮಾತಾಡ್ತಿರಲ್ಲ ಕೇಳಕ್ಕೆಲ್ಲ ಹೋಗ್ಬೇಡ ಅಂತ ಹೇಳಿದ್ದು
ಏನಂತೆ ಏ ನಾನ ಏನ್ ಮಾತಾಡತಿದೇನ ಅವತ್ ಒಂದ ದಿವಸ ಮಾತಾಡಿದೆ ಅಷ್ಟೇ ಪಾಪ ಏನೋ ಹೋಳ್ತಿದ ಅಂದಬಿಟ್ಟು ಕೇಳ್ದೆ
ಆಯ್ತು ಇನ್ ಯಾವಾಗ್ಲಾದ್ರು ಮಾತಾಡ್ರೆ ಕೇಳಕ್ ಹೋಗಳಪ್ಪ ಬೇಜಾರ್ ಮಾಡ್ಕೊತಾಳೆ ಅವಳು
ಏನಂತ ಇದನ್ನೆಲ್ಲ ಯಾರ್ ಕೇಳ್ತಾರೆ ಸರಿ ನಮಗು ಗೊತ್ತ ಅಲ್ವಾ ಯಕೆ ರೆಸ್ಪೆಕ್ಟಮಾಡ್ತಿನೆ ಎಲ್ಲರ ಪತರ ರೆಸ್ಪೆಕ್ಟ್ ಅಂದ್ರ ನಮ್ಗೊಂದು ಇದ ಇರ್ತದೆ ನಮ್ಗೊಂದ ಒಂತರ ಪ್ರಾಕ್ಟಿಕಲ್ ಇರ್ತದೆ ಆಟೋನಾಮಸ್ ಇದ್ರೆ ಸಾ ಕೋಟೆ ಮಾಡ್ತೀನಿ ಹದು ಏನಾದ್ರ ಇದ್ರ ಆ ತರ ಆತರ ಆಗ ಈಗಾ ಮಾತಾಡಕ ಹೋಗಲ್ಲ ಒಂದು ಇನ್ಸಪಿರಷನ್ ಹೇಳ್ಬೇಕು ಅಷ್ಟೇ ಒಳ್ಳೆದೈ ಆಯ್ತದೆ ಏನಿಲ್ಲ ಬಿಡು ಅಂತ
ಇಲ್ಲ ಪಾಪ ಅವಳು ಸಕ್ಕಾತ್ತು ಒಳ್ಳೆ ಅವಳ ಅವಳಂದ
ಹ್ಮ
ನಂಗ ಅಲ್ಲಿ ಇನ್ಸ್ಟಿಟ್ಯೂಷನ್ ಸಿಕ್ಕಿರೋದ ಬೆಸ್ಟ್ ನಂಗೆ ಅವ್ಳು
ಗೊತ್ತಾಯ್ತು ಹಳ್ ಮಾತಾಡದಲ್ಲೇ ಗೊತ್ತಾಯ್ತು ನೀನ್ ಹೇಳಿದೆ ಅಂತಲ್ಲ ಮಾಮೂಲಿ ಇದು ನಾನ್ ಮಾ ನನ್ ನನ್ ಜೊತೆ ಮಾತಾಡ್ತಿರೋದ ಹೇಳುದು ಹ ಹೇಳದು ಆತರ ಅಂತ ನಾನು ಮಲಗತಿರ್ಬೇಕ ಮಲ್ತವ ಅಂತ ಅಂದೆ
ಹಾ ಎಷ್ಟೊ ನೆನ್ ಮಾಡಿದ್ದು ಮಧ್ಯಾಹ್ನನ
ಮದ್ಯಾಹ್ನ ಅಲ್ಲ
ಅದೇ ಆವತ್ತು ಮಧ್ಯಾಹ್ನ
ಮದ್ಯಾಹ್ನ ಅಲ್ಲ ಕಣೋ ನಿಂಗ ಪೋನ ಮಾಡದಾಗ ಇಬ್ರು ಪ್ರಾಬ್ಲಮ ಐತೆ ಇತರ ಹೇಳಿ ನಿಂಗ ಹ ನಿಂಗ ಫೋನ್ ಮಾಡದಾಗ ಅವಳಗ ಏಳದ ಮರ್ತಬಿಟ್ಟಿದ್ದಿ
ಹಾ
ನಾನ್ ಅವಾಗ ಫೋನ್ ಮಾಡಿದ್ದೀ ಅವಾಗಲ ಒಂದು ಇದೇ ಟೈಮಿಂಗ್ ಒಂದು ಏಳು ಗಂಟೆ ಒಳ ಕಾಲ ನಂಗೈತ ನೈಟ್ ರಿಸೀವ್ ಮಾಡಿ ಇಲ್ಲ ಏನ್ ಮಿಸಕಾಲ ಕೊಟ್ಟಿದ್ರಲ್ಲ ಮತ್ತೆ ಮಾಡಿದ್ದ
ಹಾ ಹಾ
ಹ್ಮ್ ಅಂದ್ರೆ ಅದು ಈ ತರ ಪ್ರಾಬ್ಲಮ್ ಆಗೈತೆ ನೋಡುವ ತರ ಅದ್ಬಿಟ್ ಹೇಳಕ್ ಫೋನ್ ಮಾಡಿದ್ದೆ ಅಂತ ಅಂದೆ
ಹ್ಮ್ ಹ್ಮ್
ಪೈಲ್ ಕಟ್ ಮಾಡ್ಬಿಡು ಯಾರೋ ಮಾಡ್ತಿದ್ದ ಅ ಕಟ್ ಮಾಡಿದ ಆಮ ತಿಗಿ ಎಂಟ್ ಗಂಟೆ ಮೇಲೆ ಮಾಡಿದ ಹ್ಮ್ ಅವುತುನೆ ನಿಂಗಗೆ ಹೇಳದು ಈ ತರ ಕಾಲ್ ಮಾಡಿದ್ದೆ ಅನ್ಬಿಟ್ಟು
ಹಾ ಅದೇ ಗೊತ್ತಾಯ್ತು ಆಮೇಲೆ ಹೇಳುದ್ಲ ಅವಳುವೇ
ಹ್ಮ್
ಇಂಗ ಇಂಗ ಅಂತ
ಆಮೇಲೆಮಗೆ ಒಂದ ಸ್ವಲ್ಪಾಪ
ಹ್ಮ್ ಇಲ್ಲ ಅವ್ಳು ಆಕ್ಚುಲಿ ಸಕ್ಕತ್ ಒಳ್ಳೆಯವಳು ಅವಳಗೆ
ಹಾ ಅದ್ಕ ನಾವ ಕೇಳೋ ರಿಪ್ಲ ಮಾಡ್ತಿದ್ದೆ.
ಹಾ
ನಂ್ ಗೊತ್ತಾಯ್ತಲ್ ಮಾತಾರೆ ಇದಲೇನೆ... ಹಳ್ತ ಅಳ್ತಾಯ ಅಳ್ತ.. ಹಳ್ತಾ ಇದ್ದೆ ಅಂಗ ನಿಂಗೆ ಹೇಳಲ್ಲಲ್ಲ...
ಏನ್ ಅರ್ತಾಯ್ವ...
ಅ ಎಕ್ಸಾಮ್ಗೆ ಓದ್ಕತಿದ್ದಾರ ಎಕ್ಸಾಮ್ ಆಗ ಆಗಲ್ ಬಂದ್ಬಿಟ್ಟು ಹೊಲ್ತಾ... ಸುಮಾರು ಹತ್ತಿದ್ದಿನಿ ಅಂತ ಹೇಳ್ದ.
ಹಾ
ಹ್ಮ್ ಅವಾಗ ನಂಗಗೆ ಮಾತ್ರ ಸ್ಟ್ ಮಾಡಿದ್ದ್ು ಈತರ ಇಲ್ವಾ ಈ ತತರ ಎಲ್ಲ ಇದ್ ಮಾಡ್ಕೊಬಾರ್ದು ನೀವು. ಓದ್ಕೋಬೇಕು ನೀಟಾಗಿ ಏನ ಆಾಗಲ್ಲ ಕೆಲ್ಸ ಸಿಗೋ ತಂಗಿಗ...
ಹಾ ಹಾ
ಅದನೇ ಮಾತಾಡಿದ ಅವ್ ಕೆಲ್ಸದ ಬಗ್ಗೆ... ಹಳ್ಯಕಲ್ಲ ಹೋಗ್ಬಾರ್ದು ಏನ ಇಲ್ ಈ ಕೆಲ್ಸ ಇಲ್ಲ ಇನೊನ್ ಸಿಗುತ್ತ.
ಹ್ಮ್ ಅದನ್ನೇ ನಾ ಹೇಳಳ್ ಿದ್ದು ಓಪ್ ಇಟ್ಕೊಂಡ ನೀನುು ಇದ್ ಮಾಡ್ಕೊಳಕ್ ಹೋಗ್ಬೇಡ
ಹ್ಮ
ಅಂತ ಹೇಳ್ತೀನ ಅವಳ್ಗೆ..
ಹ ಆಮೇಲೆ ಹೇಳ್ದವ್ಳು ಈ ತರ ಮಾತ್ಗಳು ಕೇಳಿ ನಂಗೆ ಒಂದ್ ಎಏಡು ಮಲ್ ಆಗಿತ್ತು... ಯಾರು ಹೇಳಿರ್ಲ್ಲ ಯಾರು ಹೇಳಿರ್ಲಿಲ್ಲ ನಂಗೆ.. ಅದಲೆ ನ ತರ ಯಾರು ಮೋಟಿವೇೇಶನ್ ಮಾಡ. ನಾ ಆತರ ಎಲ್ಲ ನೀ ಇ ಇರ್ತೀರಲ್ಲ...
ಹ್ಮ್
ಹ್ಮ್ ಇಲ್ಲಾ ಅಲ್ಲಿದ್ರೆ ಏನ್ ಗತ್ತ ಇಬ್ರು ಡಿಸ್ಕಶನ್ ಮಾಡಿ ಓದ್ಕೊತಾ ಇರ್ತಿೀವಿ...
ೇಳಿ.
ಹ್ಮ
ಇ ನನ್ಮೆಸಜ ರರಿಪ್ಲೈ ಮಾಡೋ ೂ ಉಪಸ್ಥಿತ ಅಂತ.
ನಾನು ಯಾರಿಗೂ ಮಾಡೋಕ್ಕೆ ಹೋಗಿ ನಮ್ಮ ಹರ್ಗನಗೆ ಮಾಡೋಕ್ಕೆ ಹೋಗಿರಲ್ಲ ನಾನು...
ಹ ಯಾರ ಒಳ್ಳೆ ಒಳ್ಳೆ ಡಸನ್ ಒಳ್ಳೆ ಡೆಸಿಷನ್ ಅದತ... ಸ್ಟಡಿ ಮಾಡ್ಬೇಕ್ರ ನಾ ಫೋಕಸ್ ಬೇರೆ ಕಡೆ ಹೋಗ್ಬಾರ್ದು... ಬೇರೆ ಕಡೆ ಹೋದ್ರೆ ಸ್ವಲ್ಪ ಪ್ರಾಬ್ಲ್ ಆಗಿದೆ ಓದಕ್ಳಕ ಆಗಲ್ಲ ಅಡೆ ಮೈಂಡ್ ಸೆಟ್ ಇ ಮಾಡಕ್ ಹೋಗಲ್ಲ...
ಹಾ
ನಾನೇನ್ ಹೇಳ್ತಿಲ್ವಾ ನಾನ್ ಯಾವ್ರು ಮಾತಾಡ್ತಿರ್ಬೇಕು ಮಸೇನ್ ಮಾಡ್ತಿರ್ಬೇಕು ಆತರ ಏನ ಇಿಲ್ಲಲ್ಲ ಹೋದ್ಲಾ... ಹ್ತ
ಹ್ಮ್ ಹ್ಮ್
ಖಾಲಿ ಮಾಡೋ ಮೆಸೇಜ್ ಮಾಡೋದು ಎಲ್ಲ ಇದ್ದಿದ್ದ ಜೀವನದಲ್ಲಿ. ಒನ್ ಟೈಮ್ ಸಕ್ಸಸ್ ಆದ್ಮೇಲೆ ಇವೆಲ್ಲ ಸರಿ.
ಹೌದು.
ಹ್ಮ್ ಇದಲ್ಲಿ ಟೈಮ್ ಕಳದ್ ಬಿಟ್ರ ಅದಕ್ಕ ದೂರ ಆಗ್ಬಿಡ್ತೇವಿ ನಾವು್ ಸ್ವಲ್ಪ...
ಯಾರು
ಇದಕ್ ಟೈಮ್ ಕೊಳದ ಬಿಡ್ರ ನಾವ್ ಜಸ್ತಿ ಕೆಲ್ಸ ದೂರ ಆಗ್ಬಡ್ತೀನಿ ಸ್ವಲ್ಪ ಅಂತ
ಹೌದು ತಕೋತ್ತೆ ಮಾವ ಇಲ್ಲೇ ಮಳ್ಗತೀನ ನೋಡಿದ ಕೆಳಗ ಹೋಗಿದ್ದೀನಿ ಯಗ ಕೆಳಗೋಗಿದ್ದಿಲ್ಲೇ ಮುಡ್ಗಿತ್ತುು ಹಾಂ ಹೇಳು
ಹ್ಮ್ ಅದ್ಕ್ಕೆ ಬಂದಾಗ ನೀಟಾಗಿ ಓದಕ್ಕೆ ಏನಿಲ್ಲ
ಹಾ ಹೌದು ಓದ್ಕೋಬೇಕು
ಹ್ಮ್ ನ ಬೇರ್ ಮಾಡ ನೋಡ್ಕಟಿ
ಅದೇನೇನ್ ಸೀಟ್ ಹೇಳ್ ಬಿಡ್ತಾನೆ ಯಾವ್ದ್ ಪಂಚಾಯತ ನಾಲ್ಕ್ ಸಾವರ ಹೇಳವ್ನೇ
ಹೂ
ಯಪ್ಪಾ ಏನಾದ್ರೂ ಮಾಡ್ಕೋಬೇಕು ದೇವ್ರೆ
ಹ ಈತಾರೆಲ್ಲ ಓದುಕೂ ಅಷ್ಟೇ ಓದುಕೊ ನೀಟಾಗಿ ಪ್ರಿಪೇರ್ ಆಗಿ ಒ ಪ್ಲಾನ್ ಮಾಡಿ
ಹಾ ಅದಕ್ಕೆ ಅವ್ಳಿಗೆ ಹೇಳ್ತಾ ಇದ್ದೀನಿ ಊರ್ಗೆ ಬಂದ್ಬಿಡ ಇಲ್ಲ ಒದ್ ಕೋಲೋಣ ಅಂತ
ಹೂ ಹೇಳ್ದ ಹದನ ನಾನ್ ಬೆಂಗ್ಳೂರ್ ಕರ್ದ ಸ್ವಲ್ಪ ಸ್ಪ ಲೇಟ್ ಆಯ್ತದೆ ನೀನೇ ಬಂದ್ಬಿಡು ಅಂತ ಅಂತ ಅಂದ್ರೆ
ಅಲ್ಲಿ ಸ್ವಲ್ಪ ಫಿನಾನ್ಸ್ ಪ್ರಾಬ್ಲಮ್ಮು
ಹೂ ಏನಾಯ್ತು ಏನ ಆಗಬೇಕು ಏನ್ ಹ ಹಂಗದು ಏನ್ ಗೊತ್ತಾ ನಾನ್ ಅದ್ಗೆಓತ್ತುು ನಿ ಆಮೇಲೆ ಹೊಳತೀನ್ ಹಡುತ್ತು ಆಡ ಈಗ
ಹಾ
ಅಂದ್ರ ಆತರ ಈ ತರ ಪ್ರಾಬ್ಲಮ್ ಆಯ್ತೈತೆ ಕಾ ಅಂದ್ರ ಕಿಂಗ ಮಾಡಕ್ ಹೋದ್ರು ಅದ ಇದುತ ಆಮೇಲೆ ಹೇಳ್ತೀನಿ ಬಿಡು ಇನ್ನು ಇಲ್ಲ ಹೂ ನಂಗ್ ಗೊತ್ತಾ ನಂಗ ಗೊತ್ತಾಯ್ತ ಆಗ್ಲೇ ಗೊತ್ತಾಯ್ತ ನಂಗ ಆಗ್ಲೇ ಗೊತ್ತಾಯ್ತು
ಹಾ
ಅದ್ಕೆ ಇದ್ನ ಮಾಡೋಕೆ ಇದ್ನ ಮಾಡಿನಿ ನಿನ್ಗೆಲ್ಲಿ ನಿನ್ಗ ಹೇಳಮ್ಮ ಅಂತ ಅಂದ್ರೆ ನೀನ್ ಆಲೇ
ನಾನು ಏನಂದಿನಿ ನ ನನ್ ಏನ್ ಹೇಳ್ಬಿಟ್ಟ ಹೇಳ್ನ್ ಕೇಳ್ಬಿಟ್ಟು ಹೇಳ್ಬಿು ಮಾಡ್ತಯ ಇಲ್ಲಾನೇ ಹೇಳ್ಬಿು್ ಆಗ ನಾನು ನನ್ನ ಕೇಔಟ್ ಮಾಡ್ತ ಅಂತೇಳಲಿಲ್ಲ ನಾನು
ಸರಿ ಹಂಗೆ ಅ ಎಂದಲ್ಲ ಹತ್ತುಸ
ಹೂ ಹಾ ಅದಕ್ಕೆ ನಮ ಚಿಕ್ಕೇನ್ ಇಲ್ವಲ್ಲ ಅವರು ಬಂದ್ಮೇಲೆ ಬರೋಣ ಬಿಡ್ ಕಣ ಬಾ ಅಂತ ಹೇಳಿದೀನಿ ಏನ್ ಮಾಡ್ತಾಳೋ ನೆಕ್ಸ್ಟ್ ವೀಕ್ ಬರ್ತೀನಿ ಅಂದ್ಲು ಬಂದ್ರಿ ಇಲ್ಲ ಕುೂತ್ಕೋ ಓದಕೋಣ ಅಂತ ಹೇಳಿದೀನಿ
ಅದು ಎಷ್ಟೋ ಓದು ಏ ಜೊತೆಗಿರಿ ಅಷ್ಟೇ ನಾನ್ ಹೇಳೋದ ಅಷ್ಟೇ ಜೊತೆಗಿರಿ ಬಿುಟ್ ಕೊಡ್ಬೇಡಿ ಬೈಲರ್ ಆದ್ರ ಅಷ್ಟೇ ಒಬ್ಬ ಸೇಸ ಇನ್ನೊಬ ಬೈಲರ್ ಆದ್ರೆ ಇನ್ನೊಬ ಸಸೆಫೈಲರ್ ಆದ್ರ ಅಷ್ಟೇ
ಸರಿ ಆಯ್ತ ಇರು ಮಾಡ್ತೀನಿ ಮಾಡ್ತೀನಿ ಇ
ಹೂ ಸರಿ